ಹಾ ಹೇಳಿ ಬ್ರೋ ಹೆಂಗಿದರ ಬ್ರೋ ಹಾ ಬ್ರೋ ಆರಾಮ್ ನೀವು
ಹ್ಮ ಬ್ರೋ ಚೆನ್ನಾಗಿದ್ದೆ ನೋಡಿ
ಏನ್ ಮಾಡ್ತಿದ್ರಿ ಬ್ರೋ
ಊರಲ್ಲಿ ಕೆಲ್ಸ ಮಾಡ್ತಿದ್ವಿ
ಹಾ ಹಾ
ಹಾಗೆ ಇದ್ದಿದೆಲ್ಲಾ ನಮ್ದೆಲ್ಲ ಹೊಲ್ದೆಲ್ಲ ಎಲ್ಲ ಕೆಲ್ಸ ಮಾಡ್ತೀವಿ ನಿಮ್ದೇನ್ ಬ್ರೋ ಏನ್ ಮಾಡ್ತಿದ್ರಾ
ಹಂಗೇನಿಲ್ಲ ಬ್ರೋ ಮಲಗಿದ್ದೆ ಹಂಗೆ ಸುಮ್ನೆ
ಹೌದಾ ಹ್ಮ ಹ ಹ್ಮ್ ಹ್ಮ್ ಹೌದ ಬ್ರೋ ಹಾ ಹ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ ಬ್ರೋ ಅವರು ಚೆನ್ನಾಗಿದಿದ್ದಾರೆ ನಿಮ್ಮಪ್ಪ ಮೇಲೆ ಚೆನ್ನಾಗಿದಾರ ಬ್ರೋ
ಹ್ಮ ಬ್ರೋ ಚೆನ್ನಾಗಿದ್ದಾರೆ ಎಲ್ಲರೂ
ಹ
ಇನ್ನೇನ್ ಭ್ರೂ ಸಮಾಚಾರ ಒಲಗ ಗದ್ದೆ ಎಲ್ಲ ಎಂಗೈತೆ ಬ್ರೋ
ಹಾ ಚೆನ್ನಾಗಾಗಿದೆ ಬ್ರೋ ಎಲ್ಲಾ ಈಗ ಹಾಕಿದ್ ಅಲ್ಲ ಹೊಲ ಸ್ವಲ್ಪ್ ಚೆನ್ನಾಗ್ ಬರ್ತಾ ಇದೆ ನಮ್ ಸೈಡೆ ಎಲ್ಲಾ ಮಳೆ ಕಡಿಮೆ ಬ್ರೋ ನಮ್ದ್ ಈ ಕಡೆ ಬೇರೆ ಇದಾಗಬಿಡ್ತೀವಲ್ವಾ ಸ್ವಲ್ಪ ನಮ್ದೆಲ್ಲಾ ಕಡಿಮಿನೇ ಮಲೆನಾಡು ಅದೆಲ್ಲ ಕಡಿಮೆ ಆಗುತ್ತೆ ನಮ್ ಸ್ವಲ್ಪ ಬಿಸಿಲು ಜಾಸ್ತಿ ಅಲ್ಲ
ಹ್ಮ್ ಹ್ಮ್ ಏನ್ ಹಾಕಿದ್ದರ ಬ್ರೋ ಹೊಲಕ್ಕೆ
ಸಲ ನಮ್ದು ಭತ್ತ ಬ್ರೋ ಮೀನ್ಸ್ ಅಕ್ಕಿ ಅಂತಾರಲ್ವಾ ಹ ನಮ್ದು ಒಂದು ಎಂಟ ಎಕ್ರ ಇದೆ ಬ್ರೋ
ಹ್ಮ್ ಹ್ಮ್ ಹ್ಮ್ ವರ್ಷದಲ್ಲಿ ಎಷ್ಟ ಹ ಹ ಎಷ್ಟ ಎಷ್ಟು ಬೇಳೆ ಬ್ರೋ ವರ್ಷಕ್ಕೆ
ಮತ್ತೆ ಬ್ರೋ ಆಕ್ಚುಲಿ ನಾನ ಕಡಿಮೆ ಇಲ್ಲಿ ಇರೋದ ನಾನ ಕಾಲೇಜಲ್ಲಿ ಇರ್ತೀನೋ ಈ ಸಲ ಇದೀನ ನಾನು. ಹಾ ಬ್ರೋ ಈ ಸಲ ಸ್ವಲ್ಪ್ ಚೆನ್ನಾಗ್ ಹಾಕಿದವಿ ನೋಡ್ಬೇಕಕ್ ಎಷ್ಟು ಬರುತ್ತೆ ಏನಂತ. ತಂದ ಎಲ್ಲ ಈ ಮಳೆ ಒಂದ್ ಬಂದ್ರೆ ಸ್ವಲ್ಪ ಡೌನ್ ಆಗ್ಬಿಡ್ತವಲ್ಲ ಮತ್ತೆ ನೆಲದಲ್ಲಿ ಹಕ್ ಬಿಡ್ತಾವಲ್ಲವು ಸೊ ಅದ್ರದ್ದು ಕೌಂಟಬಲ್ ಮಾಡಕಲ್ಲ ಅವೇ ಜಾಸ್ತಿ ಇದಾಗಿ ಬಿಡ್ತಾವಲ್ಲ.
ಹಾ ಬ್ರೋ.
ಬಟ್ ಎಂಟ ಎಕರೆ ಅಂದ್ರೆ ಎಂಟ ಎಕರೆನ ಭತ್ತ ಹಾಕಿಲ್ಲ ಬ್ರೋ. ಸ್ವಲ್ಪ ಅರ್ಧ ಹಾಕಿದ್ವಿ ಇನ್ನೊಂದ ಅರ್ಧ ತೋಟ ಮಾಡಿದಿವ ಬ್ರೋ ಅ ಹೂವು ಅಂತಂದು ಈತರ ಎಲ್ಲ ಹಾಕಿದೀವಿ.
ಹಾ ಹಾ.
ಇನ್ನೊಂದು ಯಾರ್ಡ್ ಅಲ್ಲಿ ಸ್ವಲ್ಪ ಫ್ರೂಟ್ಸ್ ಹಾಕಿದ ಬ್ರೋ ಹಂಗೆ ನಾವು.
ಏನ್ ಫ್ರೂಟ್ಸ್ ಬ್ರೋ.
ಹೂ ದಾಳಂಬ್ರಿ ಇವೆಲ್ಲ ಹಾಕಿದೀವಿ ಬ್ರೋ.
ಹಾ ಹಾ ಹಾ ಹ.
ದಾಳಿಂಬರಿ ಸ್ವಲ್ಪ ಚೆನ್ನಾಗತ್ತು ಹಾ ದಾಳಿಂಬರಿ ಸ್ವಪು. ಕ್ವಾಲಿಟಿ ಜಾಸ್ತಿ ಆಗುತ್ತಲ್ವಾ ಸೊ ಕ್ವಾಂಟಿಟಿ ಚೆನ್ನಾಗಿ ಬರುತ್ತೆ ಹಂಗಾಗಿ. ಸ್ವಲ್ಪ ಅದು ರೇಟ ಚೆನ್ನಾಗಿ ಇದೆ ಅಲ್ವಿ ಈ ಸಲ್ ಅದಕ್ಕೆ ಅದನ್ ಹಾಕಿದವ ಬ್ರೋ ಹಂಗೆಲ್ಲ ಹ್ಮ್ ಹ್ಮ್ ಹ್ಮ್ಮ್.
ಇದು ಅಕ್ಕಿ ಇದು ಎಲ್ಲಾ ಲಾಭ ಬರುತೋ ಬ್ರೋ ಹೆಂಗೆ.
ಏ್ ಅಕ್ಕೇಲಿ ಏನು ಮೈನಸ್ ಆಗಲ್ಬೋ ಅದ್ರಲ್ಲಿ ಸ್ವಲ್ಪ ಕೈಹಿಡಿಯುತ್ತೆ ಎಲ್ಲಾ. ಸೊ ಈ ಫ್ರೂಟ್ಸ್ ಅಲ್ಲಿ ಸ್ವಲ್ಪ ಏರು ಏರುಪೇರ್ ಆಗುತ್ತೆ ಬಟ್ ಈ ಅಕ್ಕಿಲೆ ಎಲ್ಲಾ ಕಾನ್ಸ್ಟೆಂಟ್ ಇರ್ ತವಲಾ ರೇಟ್ ಅಲ್ಲ ಅದೇ ರೇಟ್ಲ್ಲಿ ಹೋಗ್ತಿತ್ತು ಒಂದ್ಸಲ ಜಾಸ್ತಿನ ಆಗುತ್ತೆ ಕಡಿಮೆ ಅಂತ್ರ ಆಗಲ್ಲ ಬಟ್ ಈ. ಫ್ರೂಟ್ಸ್ ಅಲ್ಲಿ ಸ್ವಲ್ಪ ಡೌನು ಏರೆಲ್ಲ ಆಗ್ತಾನೆ ಇರತ್ತ ಹಂಗೆ ಹ್ಮ್ ಹ್ಮ್.
ಅಕ್ಕಿ ಒಂದೇನೊ ಬ್ರೋ ಹಕಿರೋದು.
ಈ ಸಲ ಈ ಸೈಡೆಲ್ಲಎಲ್ಲಾ ಸ್ವಲ್ಪ ಅಕ್ಕಿ ಜಾಸ್ತಿ ಬ್ರೋ ಬಿಸಿಲ ಅಲ್ಲ ಅಲ್ವಾ. ಸ ಈ ಕಡಿ ಜಾಸ್ತ ಇಸ ಎಲ್ಲಾ ನಡಂಗಿಲ್ಲ ಮತ್ತೆ ಹಾಕತಿವಿ ಬಾಳೆ ಕಂಬ ಈ ಕಬ್ಬ ಎಲ್ಲಾ ಹಾಕ್ತಿರ್ತಿವಿ. ಬಟ್ ಕಡಿಮಿ ಬ್ರೋ ಸ್ವಲ್ಪ ಸೀಸನ್ ತಕ್ಕಕಂಗ ನೋಡ್ಕೊಂಡ್ ಆಗ್ ಜಾಸ್ತಿ ಅಂದ್ರ ಅಂದ್ರೆ ಸ್ವಲ್ಪ ಭತ್ತ ಜಾಸ್ತಿ ಬ್ರೋ ನಮ್ದಲ್ಲ ಸ್ವಲ್ಪ ಸೇಲಿಂಗ್ ಪ್ರೂ ಪ್ರಾಡಕ್ಟ್ ಅಲ್ಲ ಜಾಸ್ತಿ ಇದಲ್ಲ ನಮ್ಮ್ ಸೈಡ್ಲ್ಪ ಕಾಂಟಾಕ್ಟ್ ಅಲ್ಲಲ್ಲಿ ಜಾಸ್ತಿ ಇದಾರೆ . ದಲಿ ಇದ್ರಲ್ಲಿ ಸ್ವಲ್ಪ ಚೆನ್ನಾಗ್ ದುಡ್ಕೊಂಡ್ಬಿಡ್ತವಲ್ಲ.
ಹಾ ಹಾ.
ಅದಲ್ಲಿ ಬರೋ ಯಡ್ ಪಟ್ಟ ಇದ್ರಲ್ಲಿ ಒಂದ ಐದ ಪಟ್ಟ ತಗೊಂಡಬಿತವಿ. ಬ್ರೋ ಹಂಗೆ ಎಲ್ಲ ಹ್ಮ್ ಹಂಗೆ ಬ್ರೋ. ಇಲ್ಲ ಬ್ರೋ ಒಂದು ಆಲ್ಮೋಸ್ಟ್. ಬರುತ್ತೆ ಒಂದು ಏಟಿ ಫೈವ್ ಒಂದು ನೂರ ಚಿಲತನ ಬರುತ್ತೆ ಒಂದ ಆಲ್ಮೋಸ್ಟ್ ಒಂದ ಅರ ಹೇಪತ್ತ ಚೀಲ ಕಳಸ್ತೀವಿ ಇನ್ನೊಂದ ಮೂವತ್ತ ಚೀಲ ನಾವು ಇಟ್ಕೊಂತೀವಿ. ಹೇಗಿದ್ರು ಬೆಳೆ ಹ ಬೆಳೆ ಬರ್ತಾನೆ ಇರ್ತಲ್ವಾ ನಮಗೇನ್ ಕಡಿಮೆ ಆಗಲ್ಲ. ಚಲ ರೈಸ್ ಎಲ್ಲ ಹ ಮನೇಲಿ ಇರೋದೆೇ ಕಡಿಮಿ ಜನ. ಸೊ ನಾವವು ಒಂದ್ ಮೂವತ್ ನಲ್ವತ್ ಪ್ಯಾಕೆಟ್ ಇಟ್ಕಂತೀವಿ. ಸ್ವಪ ಇದು ರೇಟ್ ನೋಡ್ಕೊಂಡುೆ ನಾವು ಇದು ಚೀಲನೆ ಎಲ್ಲ ಚೆ ಸೇಲ್ ಮಾಡ್ತೀವಿ ಬ್ರೋ ಹಂಗೆ.
ಹಾ ಹಾ ಹಾ ಹಂಗ.
ಪ್ರೊಡಕ್ಟ್ ಜಾ ಅಂತಂದ್ರೆ ಒಂದ್ ಅರವತ್ತು ಚೀಲ ಮಾರ್ತತಿವಿ ಡಿಮ್ಯಾಂಡ್ ಇತ್ತ ಅಂದ್ರೆ ಒಂದ ಎಪ್ಪತ್ತು ಚೀಲ ಮಾರಿಬಿಡ್ತಿವಿ ಬ್ರೋ ಹಂಗೆ. ಊರಲ್ಲಿ ಇಷ್ಟ ಇಟ್ಕೊಂಡ. ತಿವ ಅಲ್ಲ ಸೊ ಹಂಗಾಗಿ ಇನ್ ಸ್ವಲ್ಪ ಯಾರನ್ ಬಂದ ಕೇಳ್ತಿರ್ತ್ತಾರೆ ಹಾಫ್ ಹಾಫ್ ರೇಟಗೆಲ್ಲ ಕೊಟ್ಬಿಡ್ತಿವಲ್ಲ ನಾವು.
ಹಾ.
ಬ್ರೋ. ಓಕೆ ಓಕೆ. ಮತ್ತೆ ತಿಂಡಿ ಊಟನ ಆಯ್ತಲ್ಲ ಬ್ರೋ ಇಲ್ಲಿ ಟೈಮ್ ಆಯ್ತು.
ನೀವ್ ನಿಮ್ದ ಆಯ್ತಾ ಬ್ರೋ ಊಟ.
ನಮ್ದು ಆಯ ಈಗ ಟೀ ಕುಡಿಬೇಕಕ್ ನೋಡಿ ಹಂಗೆ ಮತ್ತೆ ಹ್ಮ್
ಇನ್ನೇನ್ ಬ್ರೋ ಇನ್ನೇನ್ ಅಕಿ ಒಂದ ನ್ ವೆಜಿಟೇಬಲ್ಸ್ ಏನ್ ಹಾಕಿಲ್ಲ ಬ್ರೋ
ಇಲ್ಲ ಬ್ರ ಒದ್ಸಲ ಹಾಕಿದ್ವಿ ಸೊ ಬಟ್ ಈ್ಸಲ ಬೇಡ ಹಂಗೆ ಹಿಂಗ ಅಂತ ಅಂದ್ಬ್ರರು ಅಷ್ಟ ಎಲ್ಲ ಹ ಹಊಸಲ್ ಹಾಕಿದಲ್ಲ ಸ್ವಲ್ಪ ಪ್ರಾಡಕ್ಟ್ ಎಲ್ಲ ಕಡಿಮೆ ಆಗಿತ್ತು ಸ್ವಲ್ಪ ರೊಕ್ಕನ ಲಾಸ್ ಆಗ್ಬಿಡ್ತ ಬ್ರ ಹೊದ್ಸಲಲ್ಲ ಸೊ ಹಂಗಾಗಿ ಬೇಡ ಸುಮನೆ ಈಸಲ ಹದ್ಲ್ಕದಾ ಅನ್ಸೊ ಈಸಲ್ಲ ಸ್ವಲ್ಪ ತೋಟ ಮಾಡಿಕ ಒನ್ ಸ್ಲ್ ಫ್ರೂಟ್ಸ್ ಹಾಕಿದ್ವಿ ಸೊ ಒಂದ್ ಹದ್ರರು ಒಂದ್ ಕೈ ಇಡತ್ತ ಅಂತ ನಂಬಕಿ ಸಲ ಒಂದ್ ಹಾಕಿದಿಬ್ರು ಈ ಈ ತೋಟ ಅಂತಂದ್ರೆ ಸುಮ್ನೆನಿಲ್ಲ ಈ ಹೂ ಇಟ್ಟಿದ್ವಿಲ್ಲಾ ಆ ಎಲ್ಲಾ ತರದ ಹೂವು ಇಟ್ಟಿದೀವಿ ಬಟ್ ಈಗ ಮಾರ್ಕೆಟ್ ಅಲ್ಲಿ ಏನ್ ಜಾಸ್ತಿ ಸೇಲ್ ಆಗುತ್ತಲ್ವ ಆ ರದ ಹೂವು ಎಲ್ಲ ಬೆಳೆಸ್ತಿದೀವಿ ಹಾಬ್ರೀ ಈಗ ಒಂದಲ್ಲಿಗ ಫ್ರೂಟ್ಸ್ಯಐತಂದ್ರೆ ಇದರಲ್ಲಿ ಬರ್ತಿದ್ರಲ್ ಅದ್ರಲ್ಲಿ ಬರ್ತಲ್ವಾ ಬಟ್ ಈ ಭತ್ತ ನಮ್ಗ ಏನ್ ಕೈ ಕೊಡಲ್ಲ ಭತ್ತ ಆಲ್ಮೋಸ್ಟ್ ಹಿಡದೆ ಹಿಡಿಯತ್ ಎಷ್ಟತ್ತಾದ್ರು ಹಾ ಈಗ ಅರ್ ಅದ ಸೇಲ್ ಮಾಡಿವಲ್ಲ ಇನ್ ಆಾಕ ಎಕರೆೆಯಲ್ಲಿ ಎಡಕಿರಿ ತೋಟ ಎಡಕಿರಿ ಫ್ರೂಟ್ಸ್ ಹಾಕಿದೆ ಅಲ್ವಾ ಸೊ ಈಗ ಫ್ರೂಟ್ಸ್ ಹಾಕಿದ ಅಂದ್ಮೇಲೆ ಮತ್ ಜನ ಬರ್ತಾನೆ ಇರ್ತಾರೆ ಕಿತ್ಕೊಂಡೋದವೆಲ್ಲ ಆಗ್ತಿರ್ತಾರೆ ಬೋಟ್ ಅದೆಲ್ಲ ಕಾಮನ್ ಆಗಿರುತ್ತೆ ಎಲ್ಲ ಎಷ್ಟೆಲ್ಲ ನೋಡಕಕ್ಕಾಗಲ್ಲಾ
ಹಾ ಹಾ
ಅಂದ ನವು ಮ್ಯಾನೇಜ್ ಮಾಡಬಹದು ಎಷ್ಟೊತ್ತಾದನು ನೀರ್ ಬಿಡ್ಲೇಬೇಕು ಅದು ಇದು ಇರ್ತ್ತಲ್ವ ಸೊ ಹಂಗಾಗಿ ಆಲ್ಮೋಸ್ಟ್ ಇದು ಕೈ ಹಿಡಿತಬ್ರು ಹಂಗೆ ನಮ್ದಲ್ಲಾ ಹಾ ಅದೇಲ್ಲ
ವೆಜಿಟೇಬಲ್ಸ್ ಇವಾಗ ಜಾಸ್ತಿ ಮಾಡೆ ಬಂದ್ರೆ ಎಲ್ಲಾ ಕೊ
ಹಾ ಕೊಳ್ ಹ್ತರು ಅದಕ್ಕೆ ಸ್ವಲ್ಪ ವಜಿಟಬಲ್ ಕಡಿಮೆ ಹೋಸಲ ವಜಿಟಬಲ್ಾಕಿ ಸ್ವಪ ಇದಾವ ಬಿಡ್ತೆ ನಮ್ದಲ್ಲ ಹದ್ಸಲ ಸ್ವಲ್ಪ ಇನ್ ಬಾಳ ಲಾಸಸ್ ಆಬ ಬಿಡ್ತತಿ ಬರ ನಮ್ದಂತತ್ೂ ಹೇಳ್ಬಾರ್ದ್ ಬಿಡಿ ತೀರಲ್ಲ ಆಸ್ ಮಾಡ್ಕೊಂಡ್ಂಬಿಟ್ಟತವಲ್ಲಾ ನಾವು ಅದಕ್ಕೆ ಬೇಡ ಸುಮ್ಮ್ನೆಸ್ ಲ್ ಸಿಗಲ್ಲ ಯಾಕೆ ಆಲ್ಮೋಸ್ಟ್ ಪಕ್ಕದ ಇದರಲ್ಲ ಹಾಬ ಬಿಟ್ಟಿದಾರಲ್ಲ್ಲ ಸೊ ನಮ್ದಲ್ಲಿ ಏನಾಗುತ್ತತ್ ಬಿಡಿ ಪ್ರಾಡಕ್ಟ್ ಸೇಲಿಂಗ್ ಅಂತಂದು ಸೊ ನಾವ್ ಈ್ ಸಲ ಈ ತರ ಹಾಕ ಏಾರ ಒಂದುಓಡಸಿದ್ ಕೈ ಹಡಿತ ಅಂದ ಅಷ್ಟ ಬ್ರಲ್ಲ
ಹೌದು ಅದೇ ಯಾವ್ದು ಪ್ರಾಡ ಇದು ಪ್ರಾಫಿಟ್ ಬರುತ್ತೆ ಮೆ ಅದನ್ನ ಹಾಕಂಡ್ರೆ ನಮ್ಗೂ ಯೂಸ್ ಆಯ್ತದೆ ಮಾರ್ಕೆಟ್ ಅಲ್ಲೂ ಯೂಸ್ ಆಯ್ತದೆ
ಮೊಕೆ ಯಾವ್ದ ರನ್ನಿಂಗ್ಐತಿ ಅದ್ ನಡೆಸಿ ನಮ್ಗ್ ಸ್ವಲ್ಪ ಡಿಮಾಂಡ್ ಬರುತ್ತೆ ಅಂತಂದೆಲ್ಲ ಅಷ್ಟೇ ಹ
ಪ್ರಾಫಿಟ್ ಬಂದ್ರೆ ಮತ್ತೆ
ಲಾಭ ಒಂದ ಸ್ವಲ್ಪ್ ಜಾಸ್ತಿ ಆಯ್ತ ಅಂದ್ರೆ ಇನ್ ಸ್ವಲ್ಪ್ ಚೆನ್ನಾಗಿ ಬೇರೆ ಹಾಕ್ಕೋದ್ರು ಇನ್ನ ಈ ಬ ಕಡಿಮಿ ಇ ಸ್ವಲ್ ಜಾಸ್ತಿ ಇನ್ನೊಂದ ದ ಇನ್ನೊಂದು ಎಕ್ರೆಟ್ ಮಾಡ್ಬೋದು ಏನಾದ್ರು ಈ ಲಾಸ್ ಆಗ್ಬಿಟ್ರೆ ಕಷ್ಟ ಅಲ್ವಾ ಹ ಅದಕ್ಕೆಬ್ರು ಆಲ್ಮೋಸ್ಟ್ ಈಗ ನಮ್ ತೋಟ ಏನ್ಲ್ಲಾ ಲಾಸ್ಟ್ ಏನ್ ಆಗಲ್ಲ ಇದ್ರಲ್ಲಿ ಎಲ್ಲ ಈ ಪಾಟ್ ಇಟ್ಟಿವಿ ಮತ್ತೆ ಹೂವಿಂದೆಲ್ಲಗಡೆ ಇಟ್ಟಿವಿ ಬೇರೆಗೇರೆ್ದೆಲ್ಲಾ ಇಟ್ಟಿದೀವಿ ಸೊ ಎಲ್ಲಾ ಸೇಲಿಂಗ್ ಆಗ್ತಿದೆ ಈ ಹ್ಣಿನ ದಿನೇ ಲೇಟ್ ಅಲ್ವಾ ದಿನ ಒಂದ್ ಆರು ತಿಂಳ ಬೇಕಕ್ ಚೆನ್ನಾಗಿ ಆರು ತಿಂಳ ಬೇಕಕ್ ಚೆನ್ನಾಗ್ ಬಿಡೋದ ಕಾಣಸಲ್ಲ ಹ್ಮ ಅದಕ್ಕೆ
ಯಾವ್ದ ಹಾಕಿದಿರೊಬ್ರು ಹಣ್ಣು
ಅವೇ ದಾಳಿಂಬರ ಹಾಕಿದೀವಿ ಬೋ ಈಸಲ ಎಲ್ಲಾ ಹಾ ದಾಳಿಂಬ ಸ್ವಲ್ಪ್ ಚೆನ್ನಾಗಿದೆ ಮಾರ್ಕೆಟ್ ಅಲ್ಲಿ ಇಲ್ಲ ರನ್ನಿಂಗ್ ಇದೆ ಅಲ್ವಾ ಸೊ ಹೆ ರೇಟ್ ಜಾಸ್ತಿ ಇದೆ ಬಟ್ ನೋಡೋಣ ಅ್ ಹೆಂಗಿರುತ್ತೆ ಅಂತ ಅದಕ್ಕೆ ಇರು ಇದು ಸೆಕೆಂಡ್ ಟೈಮ್ ಹಾಕಿರೋದು ಹಣ್ಣೆಲ್ಲ ಫಸ್ಟ್ ಟೈಮ್ ಹಾಕಿದ ಪ್ರಾಡಕ್ಟ್ ಸೇಲ್ ಆಗಿತ್ತು ಇದೇ ದಾಳಿಂಬರನ್ ಹಾಕಿದ ಅವಾಗೂ ಇದೇ ಕೈ ಹಿಡಿದಿತ್ತು
ಹ್ಮ ಹ್ಮ ಹ ಈಗ ಮಾರ್ಕೆಟ್ಲ್ಲಿ ಡಿಮ್ಯಾಂಡ್ ಆಯತ
ಹಾ ಡಿಮ್ಯಾಂಡ್ ಇದೆ ಬ್ರೋ ಇದೆಲ್ಲ ಸ್ವಲ್ಪ ಜಾಸ್ತಿನೇ ಡಿಮ್ಯಾಂಡ್ ಇದೆ ಸೊ ಹಂಗಾಗಿ ಇದೇ ಇರ್ಲಿ ಅಂತ ನಂಗೆ ಬ್ರೋ ಅಲ್ಲಾ ಹ್ಮ್ ಇಲ್ಲ ಅಪ್ಪನು ಹೋಗ್ ಬರ್ತಾ ನೋಡ್ತಾನ ಇರ್ತಾರಲ್ವಾ ಸೊ ಹಂಗಾಗಿದೆಲ್ಲ ಚೆನ್ನಾಗ್ರು ಹ್ಮ್ ಹ್ಮ್ ಮಾಡಿದ್ರ ನಾವು ಮೂ ಹ ಹೇಳೀ ಬ್ರೋ
ಹೇಳಿ ಹೇಳಿ ಬ್ರೋ
ಹ್ಮ್ ಅದ ಈಗ ಯಾರ ನಾವು ಜಾಸ್ತಿ ನೋಡೋರಲ್ಲಾ ಅಪ್ಪಾ ನಾನ್ ಇಬ್ರ ನೋಡ್ಕೊತರ್ತಿವಿ ಸೊ ಎಲ್ಲ ಮ್ಯಾನೇಜ್ ಮಾಡ್ಕ್ ಆಗತ್ತಲ್ವಾ ಸೊ ಹಂಗಾಗಿ ಬ್ರು ಕ ನಾ ಕಾಲೇಜ್ ಹೋಗ್ಬೇಕು ಇದನ್ನು ನೋಡ್ಬೇಕಲ್ವಾ ಸ ಹಾ ರಿಸ್ಕ್ ಆ ಬಟ್ ಅಪ್ಪ ಎಲ್ಲ ನೋಡ್ತಿರ್ತಾರೆ ನನ್ ಮಧ್ಯಾಹ್ನ ಕಾಲೇಜ ಮುಗಿದ ತಕ್ಷಣ ನಾನ ಸ್ವಲ್ಪ ನೋಡ್ಕೊಂಡು ತೋಟ ನಾನ ನೋಡ್ಕೊಂತೇ ಬ್ರೋ ಎಲ್ಲಾ ಅಪ್ಪ ಬಂದ್ಬಿಟ್ಟು ಈ ಕಡೆ ಫ್ರೂಟ್ಸ್ ಇಂದ ಕಡೆ ಭತ್ತ ಎರಡು ನೋಡ್ಕೊಂತ ನಾನು ಒಬ್ಬನೇ ಇದು ನೋಡ್ಕೊಂತನ್ ಬ್ರೋ ಎಲ್ಲ ತೋಟನೇ ಹ್ಮ್ ತೋಟ ನಾನ್ ನೋಡ ಪ್ರಕಾರ ಹಾಕಿದ್ದಲ್ವ ಸೊ ಅದಕ್ಕೆ ನನಗೆ ಬಿಟ್ಟಿದ್ರಲ್ಲ ಅದು ಹ್ಮ್
ಹಂಗಾದ್ರೆ ಓಕೆ ಬ್ರೋ ಹೆಂಗೋ ಇಬ್ರು ಇದ್ರೆ ಹೆಂಗೋ ಮೇಂಟೈನ್ ಮಾಡೋದು ಒಬ್ಬ್ರೇ ಇದ್ರೆ ಮತ್ತೆ ರಿಸ್ಕ್
ಹೌದೌದು ಬ್ರೋ ಅದಕ್ಕೆ ನಾನು ಮತ್ತದು ತೋಟದೆಲ್ಲ ನಮ್ ಗೊತ್ತಿರೋರ ಹತ್ರ ಕೇಳ್ಕೊಂಬಂದು ಸೊ ಹಾಕಿದ್ನಲ್ವೊ ನಾವ್ ಅಪ್ಪ ಆಯ್ತು ನಡ್ಸು ನಡ ತಂದಂದು ಹಾಕಿದ್ರಲ್ಲ ಸೊ ಅದಕ್ಕೆ ಎರಡ್ ಎಕರೆ ಗ್ಯಾಪ್ ಕೊಟ್ಟು ಅದ್ರಲ್ಲೇ ಮಾಡಿದ್ರ ಎಲ್ಲ ನಾನು
ಹಾ
ಹಾ ಈಗ ಬಟ್ ಅದೇಏನ್ ಚೆನ್ನಾಗಿದೆ ಬ್ರೋ ಎಲ್ಲ ಈಗ ಚೆನ್ನಾಗಿ ಬೀಳ್ತದೆ ಬಟ್ ಅವ್ರತ್ರ ಕೇಳ್ಕೊಂಡ್ ಬಂದತ ಏ ಹಾಕ್ಬೇಕ ಅದೆಲ್ಲ ಸ್ವಲ್ಪ್ ಬೆಳಿಕ ಎ ಅಂತ ಎಕಂದ್ರೆ ನಮ್ಗೆ ಎಲ್ಲಿ ತಲ್ಲ ಇನ್ಸ್ಪೆಕ್ಟರ್ ಕೊಟ್ರು ಈ ತರ್ದಲ್ಲಾ ಹಾಕು ಚೆನ್ನಾಗಿ ಬೆಳೀತೆ ನೀನ್ ಪ್ರಾಡಕ್ಟ್ ಚೆನ್ನ್ ಸೇಲ್ ಆಗುತ್ತೆ ಅಂತೆ ಎಲ್ಲಾ ಹೇಳಿದ್ರಲ್ವಾ ಸೊ ಅವಾಲಿಂದ ಸ್ವಲ್ಪ್ ಚೆನ್ನಾಗಿದ ಬ್ರು ಈಗ ಅದೊಂದೇ ನಾನ್ ಮೇನ್ಟೇನ್ ಮಾಡುದು ಬಟ್ ಹಣ್ಣೆಲ್ಲಾ ನೋಡ್ಕೊರ್ತೀನಿ ಆಗವಾಗ ಬಟ್ ಹಗಲೋತಲ್ಲೇ ಸಾಯಂಕಾಲ ಮಟ್ಟ ಕಾಯ್ದ ಇ ಒಂದೊಬ್ರು ಬರ್ತಾ ಇರ್ತಾರೆ ಜನ ಅದೊಂದು ಇದೊಂದು ವಯ್ಯೋಕ ಅಂತ ಬರ್ತಾ ಇರ್ತಾರೆ ಚೆನ್ನಾಗಿರ್ರುವ ಹಂಗೆ ಎಲ್ಲಾ ಹ್ಮ
ಎಲ್ಲಾ ಮಾಡಿದ್ದೆಲ್ಲ ಹಂಗ ತಗೊಂಡ್ ಹೋದ್ರೆ ಹೆಂಗು ಪ್ರಾಫಿಟ್
ಹಾ ಆಗತ್ತೆ ಬ್ರೋ ಆಗತ್ತೆ ಇನ್ನ ಸ್ವಲ್ಪ ಹೂ ಬಿಟ್ಟಿಲ್ಲ ಅಂತ ಅಂದ್ರೆ ತೊಗೊಂಡ್ ಹೋಗ್ತಾರ ಬ್ರೋ ನಾವ ಬೆಳೆಸತೀವ ಬ್ರೋ ಚೆನ್ನಾಗಿದೆ ಹಂಗೆ ಅಂತೆಲ್ಲ ಹೋತಾರೆ ಒಂದ್ರಲ್ಲಿ ಸ್ವಲ್ಪ ಅಮೌಂಟ್ ಕಡಿಮೆ ಬಿದ್ರು ಇನ್ನೊಂದ್ ಜಾಸ್ತಿ ಹೇಳ್ತೀವಿ ಹ ಬಟ್ ಏನಿಲ್ಲ ಯಾವ್ದ್ರಲ್ಲಂದ ಸಲಾಭ ಸಿಗುತ್ತ ಬರು ಹಂಗೇನಿಲ್ಲ ಈ ಸ್ವಲ್ಪ ಎಲೆ ಬಿಟ್ಟಿಲ್ಲ ಇನ್ನ ಬಿಟ್ಟಿಲ್ಲ ಅಂತಂದ್ರೆ ಓಕೆ ತಗೊಂಡ್ ಹೋಗ್ತಾರೆ ಬಟ್ ಕಡಿಮೆ ಕೊಟ್ಟ ಹೋಗ್ತಾರೆ ಅಷ್ಟೇ ಇನ್ನಂದ ಚನ್ನದ್ರಲ್ಲಿ ಹೂವು ಬಿಟ್ಟದದೆ ಎಲ್ಲ ಚೆನ್ನ ಬಿಟ್ಟದ ಅದ್ ಸ್ವಲ್ಪ ರೇಟ್ ಜಾಸ್ತಿ ಆ ಹೊಡ್ತ ತಗೊಂಡ್ ಹೋಗ್ತಾರ ಬ್ರೋ ಹಂಗೇನ ಡಿಮ್ಯಾಂಡ್ ಮಾಡಿದ್ರೆ ತಗೊಂಡ್ ಹೋಗ್ತಾರಲ್ಲ ಬಟ್ ಈ ಸುತ್ತಮುತ್ತ ಯಾರು ಹಾಕಿಲ್ಲಲ್ಲ ಎಲ್ಲಾ ಹೊರಗಡೆ ಹಾಕಿದಿದ್ದಾರೆ ನಾವು ಈ ಸುತ್ತಮುತ್ತ ಚೆನ್ನಾಗಿ ನೋಡ ಹಾಕೊಂಡು ಜನ ನೋಡ್ಕೊಂಡು ಹಾಕಿದೇವ ಎಲ್ಲಾ ಬಾರ ಅಲ್ಲಿ ಹೆಂಗಿ ಇತದೆ ಪ್ರಾಫಿಟ್ ಅಲ್ಲ ಇದ್ರ ಬಗ್ಗೆ ತ ಇಲ್ಲಿ ಸೇಲಿಂಗ್ ಚೆನ್ನಾಗ್ ಆಗುತ್ತ ಅಲ್ವಾ ಇಲ್ಲಿ ಇರೆಲ್ಲ ಹೊರಗಡೆ ಹೋಗಿ ತೊಂಬರ್ತಾರೆ ಸೊ ಇಲ್ಲಿ ಹಾಕ್ಯರ್ ನಮಗೆ ಎದಕ್ಕೆ ಲಾಬ್ ಆಗಲ್ಲ ಅ ಮ ರೇಜಲ್ ಹಾಕಿದೆಲ್ಲ ಬ್ರೋ ಬಟ್ ಆಲ್ಮೋಸ್ಟ್ ಈಗ ಒಂದ್ ಮಂತ್ ಆಯ್ತು ಎಲ್ಲಾ ಸೇಲ್ ಆಗ್ತಿದ್ದಾವೆ ಇನ್ನೊ ಸ್ವಲ್ಪ ಅಷ್ಟೇ ಇದ್ದಾವೆ ಇನ್ನೊಂದ್ ನಲ್ವತ್ತೈ ಪಾರ್ಟ್ಸ್ ಅಷ್ಟೇ ಇದ್ದಾವೆ ನಮ್ಮ ಹತ್ರ ಅವನು ಹೋಗ್ತಾ ಇದ್ದ ಬ್ರೋ ಹಂಗಗೆ
ಖಾಲಿ ಆದ್ರರೇ
ಹ್ಮ್ ಇನ್ನೇನ್ ಸ್ವಲ್ಪ ಇನ್ನೊಂದ್ ತಿಂಗಳು ಬ್ರೋ ಅಲ್ಲ ಮೆಲ್ಲಗ ಕಾಲಿಆಗತ್ತಾ ಅದ್ರಿಲಿ ಈಗ ಮಳೆ ಒಂದ್ ಬರುತ್ತಲ್ವಾ ಚೆನ್ನಾಗ್ ಆಗತ್ತೆನ ಬೆಳೆ ಅದು ಇನ್ ಸ್ವಲ್ಪ್ ಎಲ್ಲಾ ಚೆನ್ನಗ್ ಬಿಡುತ್ತೆ ಎಲೆಗಳ ಹೂವುಗಳೆಲ್ಲಾ
ಹಾ ಹಾ
ಇನ್ನೇನ ಇನು ನೊಂದು ತಿಂಗಳ ಎಡ್ ತಿಂಗಳ ಖಾಲಿ ಆಗಿ ಬಿಡತಾವ ಮತ್ತ ಆಮೇಲೆ ಬೇರೆ ಏದರು ಬೆಳೆಕ ನೋಡ್ಕ್ ಬ ಮತ್ತೆ
ಬ್ರೋ ಅದು ಇನ್ನೇನ್ ಮಳೆಗಾಲ ಸ್ಟಾರ್ಟ್ ಆಯ್ತು ಅದು ಮಳೆಗಾಲಕ್ಕೆ ಯಾವ್ದು ಇದು ಆ ತರದ ಬೆಳಿಬೇಕಷ್ಟ ಆ ತರದೆ ಏನಾರ ಹಾಕದ್ರೆ ನಮಗೂ ಯೂಸ್ ಆಯ್ತು
ಹ್ಮ್ ಅದೇ ನೋಡ್ತಾ ಇದ್ರು ಅಡಿಕೆ ಗಿಡ ಹಾಕಿದರ ಸ್ವಲ್ಪ ಚೆನ್ನಾಗಿರುತ್ತೆ ಅಂತಂದ ಅದೊಂದು ಅಂದ್ರೆ ಒಂದ್ ಎಡ್ ಎಕರೆಲ್ಲಿ ಹಾಕಿರೋದದು ಏನಾರರು ಮಾಡ್ಕೋಬಹದು ನಾವು ಬಟ್ ಅದು ಬೆಳೆದು ಆರು ವರ್ಷ ಬೇಕು ಅಲ್ವಾ ಒಂದು ಬಟ್ ಅದು ಜಾಸ್ತಿ ಇದೆ ಅದ್ರದ್ದ ರೇಟ್ ಎಲ್ಲ ಜಾಸ್ತಿ ಇದೆಲ್ವಾ ಹ ಅದ್ಕೇ ಅದೊಂದು ಹಾಕೇರಿ ಚೆನ್ನಾಗ ಅಂತ ಅದನ್ನ ಅಲ್ಲಿ ಕಳ್ಕೊಂಡೊ ಬಂದಿದೀ ಬರು ತೋಟ ಮಾಡಬೇಕಂದ್ರ ಇಥವ ಅ ನೋಡ್ಬೇಕಲ್ವಾ ಹತ್ತಾರು ಸಲ ಯೋಚನೆ ಮಾಡ್ಬೇಕು
ಹಾ ಹಾ ಸರಿ ಬ್ರೋ ಆಯ್ತು ಇನ್ನೊಂದ್ಸತಿ ಕಾಲ್ ಮಾಡ್ತೀನಿ ಬ್ರೋ ನಾನು ಹೊರ್ಗಡೆ ಹೋಗ್ಬೇಕು ಹ ಸರಿ ಹಾ ಸರಿ ಬ್ರೋ ಆಯ್ತು ಹ